ಯುವ ಕೇಳಿಸ್ತಾ ಇದೆ ಹಲೋ. ಅದು ಆ ಬಸಮಕ ನಾವ ಮಾತಾ ಮುತನ. ಹಾ ನಾವು ಆರಾಮ್ ಇದ್ದೀವಿ ನೋಡು ನೀವು.
ಹ್ಮ.
ಯಕ ಸೋ ಆಗಕ ಹ್ಮ್.
ಜಗ್ನ ಮಾತಾಡ ನೋಡು ಆದ್ರ.
ಹೌದಾ ನೀವ್ ಯಾವೂರವೃ.
ನಾವ ಇದು ಬೆಂಗ್ಗಳೂರ ಹ್ಮ್. ಏನ ಇಲ್ ನೋಡ ಸುಮ್ನೆ ಮನೇಲಿ ಹೌಸ್ ವೈಫ ಆಗಿದ್ವಿ. ಅಡುಗಿ ಮಾಡಿ ಸುಮ್ನೆ ಮನಲೆೇ ಇರೋದು.
ಹೌದಾ ಏನ್ ಮಾಡ್ತಾರ ನಿಮ್ಮ ಯಜಮನ್ರು.
ಅವರು ಡ್ಯೂಟಿಗೆ ಹೋಗ್ತಾರ.
ಹ ಏನ್ ಮಾಡತರ ಹೇಳ್ರಿ.
ಹ ಳ . ಏನ್ ಕೇಳಿಸ್ತಾ ಇಲ್ಲ ನಿಮ್ದು ಮಾತಾಡದ. ಹೌದಾ.
ಹ್ಮ ಚೆಂದ ಕೇಳಬೇಕ್ಕು ಪಾಡ ಹ್ಮ್.
ಹ್ಮ್ ಹೌದ ಹೌದು. ಹಾ ಸುಮ್ಮನೆ ಕುಂತಿದೀವಿ ಕೆಲಸ ಅದ ಏನಿಲ್ಲಲ್ಲ.
ಬೆಂಳೂರಲ್ಲಿ ಏನ್ ದೇವಸ್ಥಾನ ಅವೆಲ್ಲ ನೋಡಿದ್ರಿ ಓತ್ರಿ ನೋಡಾಕ.
ಹಾ ಹೊಕ್ತವಿ ಹೊಕ್ತವಿ ನೋಡಿ ಬಂದಿವಿ ಬಾಳೆಲ್ಲ. ಸುಮ್ಮನೆ ರಜೆ ಇದ್ದಾಗ ಸುಮ್ಮನೆ ನೊಡಕೊಂಡು ಬರೋದು. ದೇವರ ಪ್ರಸಾದ್ ಎಲ್ಲಾ ಉಂಡಿ ಬರೋದು.
ಹ್ಮ್ ಚಂದರತ್ತದ ದೇವಸ್ಥಾನದಾಗ ಪ್ರಸಾದ.
ಏನ್ ಏನಾಬೆ ಕೆಲ್ಸ್ . ಹ ಮಾವ ಇಬ್ರುೂ ಹೋಗತ್ತಿದಿವಿ ದೇವ್ರ ನೋಡಕ್ಕ. ಅದೆ ಅಂದ ನೀವು ನೀವೇನ್ ಮಾಡ್ತೀರಾ ಎಲ್ಲಿದರ.
ನಾವು ನಾ ಹದ ಹ ಹೊಲಾ ಮನ್ನಿ ಕೆಲ್ಸ ಮಾಡ್ತೀನ.
ಹ ಹ ಏನ್ ಹೊಲದಾಗ ಏನ್ ಮಾಡ್ತರಿ.
ಸದೀತೆಗೆದು ಈ ಹತ್ತಿ ಅದು.
ಹಾ ಹತ್ತಿ ಬುಡ್ಸೋದು ಬಂದಾವನ ಇವಾಗ.
ಈ ಸದ ಈಗ ಒಂದ್ ತಿಂಗಳಾಯ್ತು ಬಿತ್ತಿ. ಆತ್ರರ ಸಗತಿ ಏನಮಾಡಬೇಕ್.
ಹ
ಕೇಳಲ್ಲದು ಯಾಕಾ ಮಾತಡತೆನು.
ಅ
ಮತ್ತೆನ್ ಕೆಲಸ ಬರ್ತಂದಿ. ತಡಿ ಯಾಕಾ ನೆಟ್ವರ್ಕ್ ಹೋಗೋದ್ ಬರ್ದ ಮಾಡಕತ್ ನಂದ್ರದಾಗ ಐತ್ ನೋಡ ಯಾಕ ಕೇಳಲ್ಗತಿ. ಎ ನಿಂದಲ್ಲಹಲೋ.